ಹಾ ಹೇಳೋ
ಹಾ ಏನ್ ಮಾಡ್ತಿದ್ದೆ
ನಾನು ಅಲ್ಲಿ ಪಿ ಇದ್ರಾಗಿದ್ದೆ ರೂಮ್ ಅಲ್ಲಿ
ಹೌದಾ ಏನ್ ಗೊತ್ತಾ
ಹಾ ಏಳು
ಹ ಏನಿಲ್ಲ ನಾವ್ ಫ್ರೆಂಡ್ ಎಂಗೇಜ್ಮೆಂಟ್ ಇತ್ತಾ ಹೋಗಿದ್ನಾ ಯಪ್ಪಾ ಈ ಬಿಸ್ಲಿಗಂತೂ ಎಲ್ಲೂ ಹೋಗಕ್ಕ ಆಗಲ್ಲ ಇರಕ್ಕೂ ಆಗಲ್ಲ
ಅದೇ ರೀಸೆಂಟ್ ಆಗ್ ಹೋಗಿದ್ದಲ್ಲ
ಹ್ಮ್ಮ್ ಹ್ಮ್ಮ್ ಅದ್. ಅದೇ ಅವತ್ ಫೋಟೋ ಹಾಕಿದ್ನಲ್ಲ ಅದು ಅಲ್ಲಿ ಏನ್ ಗೊತ್ತ ತಾ ನೀರಿಗೊಂತು ನಾವು ಫಸ್ಟ್ ಇಲ್ಲಿಂದ ಹೋದ್ವಾ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತಿದ್ವಾ
ಹಾ
ಆದ್ಮೇಲೆ ಹು ಏನಪ್ಪಾ ಓದ್ವಿ ಹೋಗಿ ನಮಗೆ ಫಿಲ್ ಹು ಒಂದ್ ಸ್ವಲ್ಪ ಹಾಫ್ ಬಸ್ಸಲ್ ನೀರ್ ಸಿಕ್ತು ಆಮೇಲೆ ನೈಟ್ ಆಯ್ತಾ ನೀರೇ ಸಿಗ್ಲಿಲ್ಲ ನೀರ್ ಸಿಗ್ಲಿಲ್ಲ ಟೈಮ್ನಾಗ ಏನಾಯ್ತು ಹೆಂಗೋ ಸುಮ್ನೆ ಸುಮ್ನೆ ಆದ್ವಿ ಆಮೇಲೆ ಫುಲ್ ಬಸ್ ಇಳ್ದಾಗ ನೀರ್ ಸಿಕ್ಕ್ರೆ ಸಾಕು ನೀರ್ ಸಿಕ್ಕರೆೆ ಸಾಕು ಅನ್ಸ್ತಿತ್ತು ನೀರೆಲ್ಲಾ ಅವಾಗೆಲ್ಲಾ ನೀರ್ ಕುಡಿದ್ವಿ ನೀರ್ ಕುಡುದಾದ್ಮೇಲೆ ಅವರು ಬಂದಿದ್ರು ಪಿಕಪ್ ಮಾಡ್ಕೊಂಡ್ ಕರ್ಕೊಂಡ್ ಹೋಗಕ್ಕೆ ಅವಾಗ ಹೋದ್ವಿ ಫಸ್ಟ್ ಅಂದ್ರೆ ಅವ್ರ ಊರ್ದೇ ಒಂಥರ ಡಿಫ್ರೆಂಟ ಎಲ್ಲ ವೈಪ್ಸ್ ಎಡ್ತ ಫೇಸು. ಮತ್ತೆ ಅವ್ರರು ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ಹ ನಮಗ ನನಗೊ ಸ್ವಲ್ಪ ನಗು ಬಂತು ಫಸ್ಟ್ಿಗೆ ನಮ್ಮ್ ಫ್ರೆಂಡ್ಸ್ ನಾವೆಲ್ಲ ನಗ್ತಿದ್ವಿ ಅವ್ರು ಏನ್ ಅನ್ಕೊಂಡ್ರೆ ಏನೋ ಗೊತ್ತಿಲ್ಲ ಆಮೇಲೆ ಹಿಂಗೆ ಅವರು ನಮಗ ಒಂದು ರೂಮ್ಸ್ ನಮಗಂತ ಸಪ್ರೇಟ್ ಆಗ ಬುಕ್ ಮಾಡಿದ್ರು. ಓದ್ವಿ ಆ ಹದ್ಿ ಫ್ರೆಶ್ಪ್ ಎಲ್ಲಾ ಆಗಿ ನಾವು ರೆಡಿಯಾಗಿ ಹೋಗ್ತೀವಿ ನಮ್ದು ಅವ್ರದುು ಟೋಟಲಿ ಚೇಂಜು ಅಂದ್ರೆ ಆ ಅವ್ರ ಈ ತರಾನ ನಾವ್ ಈ ತರಾನ ಅಂತ ಅನಸ್ತಿತ್ತು ಹಂಗಾದ್ಮೇಲೆ ನಾವ ಫ್ರೆಂಡ್ಸ ನಿಂಗೆ ಮದ್ವೆ ಮಾಡ್ ಮಾಡ್ ಮಾಡ್ಬೇಕು ಬೇರೆ ಕಡೆ ಅವರು ನಮ್ ಅವಡ್ಗಿ ನಮ್ ಸೈಡ್ ಆಕ್ತೀನಿ ಅಂತ ಅವರು ಇಲ್ಲ ನಮ್ ಸೈಡ್ ಆಗೋಣ ಅನ್. ೈಮ್ಗೆ ಎಲ್ಲಾ ಡಿಸ್ಕಶನ್ ನಡೀತು ನಾ್ ಸ್ಟೇಜ್ ಮೇಲೆ ಹೋದಾಗ ಆಮೇಲೆ ಫೋಟೋ ಸೆಕ್ಷನ್ ಎಲ್ಲ ಮುಗತು ಫೋಟೋ ಎಲ್ಲ ತಕೊಂಡ್ವಿ ಫೋಟೋ ಎಲ್ಲ ಮುಗ ಆದ್ಮೇಲೆ ಹೆಂಗೆ ಗ್ಯಾಂಗ್ ಇರುತ್ತಲ್ವಾ ಫ್ರೆಂಡ್ಸ್ ಅಂದ್ರೆ ಎಲ್ಲಾ ಗ್ಯಾಂಗ್ ಅಲ್ಲಿ ಫುಲ್ ಫೋಟೋ ಟ ಎಲ್ಲ ತಸಿ ಆಮೇಲೆ ಊಟಕ್ಕೆೋಗ ವಿ ಊಟದಲ್ಲ ಒಂತು ಊಟನೇ ಅವ್ರ್ದೇ ಒಂಥರ ಬೇರೆ ವೆರೈಟಿ ಆ ತರ ಎಲ್ಲ ಊಟ ಮಾಡಿದ್ರೆ ನಮಗ್ ಹೊಟ್ಟೆನೋ ತುಂಬಲ್ಲ ಅವ್ರ ಇತರ. ಇ ಇಷ್ಟ ಇಷ್ಟು ಊಟ ಮಾಡಿದ್ರೆ ಹೊಟ್ಟೆನೆ ತುಂಬಲ್ಲ ಆದ್ರೆ ಫುಲ್ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಒಂದ್ಸತಿ ಲೈಫ್ಂಗ ಮಾಡ್ಬೇಕು ಆತರ ಆಮೇಲೆ ಅಲ್ಲಿ ಫುಲ್ ಕೋಲ್ಡ್ ವಾಟರ್ ಕೋಲ್ಡ್ ವಾಟರ್ ಅಂತ ಫುಲ್ಲ ಇದಾಗ್ತಿತ್ತು ಅಲ್ಲೆಲ್ಲ ಫುಲ್ ಬಿಸಿ ಬಿಸಿ ಆಗ್ಬಿಟ್ಟ ಟ್ಟ ನೀರು ಅಂತು ಫುಲ್ ಬಿಸಿ ನೀರ್ ಕುಡಿಯಕೆ ಆಗ್ತಿಲ್ಲ
ಹ ಇಲ್ಲಿಂದ ಹೆಂಗ ಹೋಗಿದ್ ್ರ ಏನ್ ಬಸ್ ಬುಕ್ ಮಾಡಿದ್ರಾ
ಹ್ ಬಸ್ ಬುಕ್ ಮಾಡ್ಕೊಂಡ್ ಹೋಗಿದ್ವಿ
ಹಾ ಅಂದ್ರೆ ಎಲ್ಲ ಒಟ್ಟಿಗೆ ಹೋಗ್ತಾ ಎಲ್ಲ ಸೇಫ್ಟಿ ಹೆಂಗಿತ್ತು
ಹ ಸೇಫ್ಟಿ ಏನೋ ಚೆನ್ನಾಗಿತ್ತು ಸೇಫ್ಟಿ ವೈಸ್ ಏನೋ ಸೂಪರ್ ಆಗಿತ್ತು ಆದ್ರೆ ಏನ್ ಮಾಡ್ತೀರ ನೀರ್ ಸಿಗ್ಲಿಲ್ಲ ನಮಗಷ್ಟೇ
ಏನ್ ಆಲ್ಟ ಆಗಿದ್ದಾ.
ಹು ಅಂದ್ರೆ ಆಲ್ಟ್ ಎಲ್ಲ ಆಗಿಲ್ಲ ನಾವ್ ಇಲ್ಲಿಂದ ನೈಟ್ ಹೋದ್ವಾ ಆಮೇಲೆ ಮಾರ್ನಿಂಗು ಹ್ಮ ಅಲ್ಲಿಗೆ ರೀಚ್ ಆದ್ವಾ ಮಾರ್ನಿಂಗ್ ಎಲ್ಲ ಫ್ರೆಶ್ಅಪ್ ಆಗಕ್ ಒಂದ್ ರೂಮ್ ಕೊಟ್ಟಿದ್ರು ನಮಗೆ
ಹ್ಮ್
ಆ ತರ ಅವಾಗ ಮಧ್ಯಾಹ್ನ ಊಟ ಮಾಡಿದ್ ಊಟ ಮಾಡಿ ಮತ್ತೆ ನೈಟ್ ಬುಕ್ ಮಾಡಿದ್ವಿ ಬಸ್ಸು ವಾಪಸ್ ಬರಕ್ಕೆ ಮತ್ ಇಲ್ ಬಂದ್ ಬೆಳಿಗ್ಗೆ ರೀ ಅಂತ ಆಮೇಲೆ ಅವರು ಫುಲ್ಲು ಒಂಥರ ದೇಸಿ ಸ್ಟೈಲ್ ತರ ಅವ್ರುದ್ ಏನೇನೋ ಗೊತ್ತಿಲ್ಲ ಬಟ್ ನಮಗ್ ಹಂಗ ಅನ್ಸುತು ಮತ್ತೆ ಫುಲ್ ಎಂಗೇಜ್ಮೆಟ್ ಆದ್ಮೇಲೆ ನಮ್ರೊಳಗಲ್ಲ ಎಂಗೇಜ್ಮೆಟ್ ಆದ್ಮೇಲೆ ನಾವು ಅಷ್ಟೇ ಅಂತ ಸುಮ್ಮನೆ ಆಗ್ತಿವಿ. ಆದ್ರೆ ಅವರು ಫುಲ್ ಡ್ಯಾನ್ ಸಂತೆ ಅವ್ರು ದೊಡ್ಡೋರು ಚಿಕ್ಕೋರು ಅಂತ ಏನಿಲ್ಲ ದೊಡ್ಡವ್ರು ಡ್ಯಾನ್ಸ್ ಮಾಡ್ ತರೆ ಚಿಕ್ಕವರು ಡ್ಯಾನ್ಸ್ ಮಾಡ್ ತರೆ ಸೂಪರ್ ಆಗಿತ್ತು ನಮಗೆ ಅಂತು ಫುಲ್ ಖುಷಿ ಅದೊಂತರ ರಾತ್ರಿನೇ ಅನ್ಸಬಿಟ್ಟಿತ್ತು ಅದ್ ಫುಲ್ಲು ಚೌಟ್ರಿ ಒಳಗ ಅದ್ ಫುಲ್ ಸ್ವಲ್ ಹಂಗೆ ಲೈಟ್ ಎಲ್ಸ ಲೈಟ್ ಎಲ್ಲಾ ಆಗ್ತಿರ್ತಾರಲ್ವಾ ಫುಲ್ ಡಿಮ್ ಕ ಕತ್ಲು ಕತ್ಲು ಅಂತ ಅನ್ಸ್ಬಿಟ್ಟಿದ್ ಫುಲ್ ಎಂಜಾಯ್ ಮತ್ತೆ ನಮ್ಮ್ ಹುಡ್ಗಿ ಕಡೆಯಿಂದ ನಾವೆಲ್ಲ ಡ್ಯಾನ್ಸ್ ಮಾಡಿದ್ವಿ. ಅವ್ರ ಸೈಡ್ ಹುಡ್ಗರು ಆ ಕಡೆಯಿಂದ ಅವರೆಲ್ಲ ಮಾಡಿದ್ರು
ಹ್ಮ್ ಅಂದ್ರೆ ನನಿಗೂ ಒಂದ್ ವೀಕ್ ಬ್ಯಾಕ್ ಏನ ನಾನು ಹೋಗಿದ್ದೆ ಒನರ್ದು ಮದ್ವೆ ಇತ್ತಾ ಹಲೋ
ಹ್ಮ ಊಟ ಗೊದಾಗ ಬರೆ ಮಜ್ಗೆ ನೀರು ಇದ್ರಾಗೆ ನನಗ್ ತಣ್ಣೀರ್ ಯಾವಾಗ ಸಿಕ್ ನಾನ್ ಯಾವಾಗ್ಲೂ ತಣ್ಣೀರ್ ಕುಡಿತಾನೆ ಇರ್ಲಿಲ್ಲ ತಣ್ಣೀರ್ ಸಿಕ್ಕ್ರರೆ ಸಾಕ ಅನ್ಸ್ತಿತ್ತಪ್ಪ
ನಾನು ಅದೇ ನಾನು ಒಂದ್ ವೀಕ್ ಬ್ಯಾಕೇನ ಹೋಗಿದ್ದೆ ನಮ್ಮೋನಾರ್ದು ಮದ್ವೆ ಇತ್ತು
ಎಲ್ಲಿ ಗೋಬಿ
ಅದೇ ಅವ್ರ ಊರಿಗೆ ಹೋಗಿದ್ದೆ ಅವ್ರ ಊರಲ್ಲೇ ಮಾಡಿದ್ದು ಎಕ್ಸ್ಪೀರಿಯನ್ಸ್ ಹಂಗಿತ್ತು ಅಂದ್ರೆ ನಮ್ಗೆ ಒ್ ಫೈವ್ ಓ ಕ್ಲಾಕ್ಂಗ ಇಲ್ಲಿಂದ ಪಿಕಪ್ ಮಾಡಕ್ ಬಂದಿದ್ರು ಅಂದ್ರೆ ಬುಕ್ ಮಾಡಿದ್ರು ಬಸ್ನೆಲ್ಲ ಇಲ್ಲಿಂದ ಬುಕ್ ಹ್ಮ್್ ಬಸ್ಸಲ್ಲಿ ಹೋದ್ ಬಸ್ಲ್ಲಿ ಹೋಗ್ತಾ ಹೆಂಗ್ ಅಂದ್ರೆ ಎಸ್ಪೀರಿಯನ್ಸ್ ಫುಲ್ ಹೂಯ್ ಬಿತ್ತು ಅಂದ್ರೆ ಹುಡುಗರೆನೆಲ್ಲಾ ಹಂಗೇಂದ್ರ ಕಾಮನ್ ಆಗ ಗೊತ್ತಲ್ಲ ಹುಡುಗುರೆಲ್ಲಾ ಬರೀ ಹುಡುಗೂರು ಇದ್ರಲ್ಲಾ ಹಂಗಾಗಿ ್ಯಾನ್ಸ್ ಬಸ್ಸಲ್ಲಿ ಎಲ್ಲ ಫುಲ್ ಹಂಗೆಲ್ಲಾ ಇತ್ತ ಅದಾದ್ಮೇಲೆ ಅಲ್ಲಿ ಹೋಗಸತಿಗೆ ಆಲ್ರೆಡಿ ನೈಟ್ ಒಂದ ಸೆವೆನ್ ಓ ಕ್ಲಾಕ್ ಆಯ್ತು ಆಮೇಲೆ ಡೈರೆಕ್ಟ್ ಅಲ್ಲಿ ಕಬಟ್ಟವಿ ಅವ್ರದ್ದು ಪ್ಯಾಲೇಸ್ ಇತ್ತಲ್ಲ ಅಂದ್ರೆ ಇದು ಮಂಟಪ್ ಅಂತೀವಲ್ಲ ಅದಕ್ ಹೋದ್ವಿ ಅಲ್ಲಿ ಹೋದ್ಮೇಲೆ ಸ್ಟಾರ್ಟಿಂಗ್ ಅಲ್ಲೇ ನಮ್ಗೆ ಹೆಂಗಂದ್ರೆ ಅಹ್ ಜ್ಯೂಸ್ ಕೊಟ್ಟು ಎಂಟ್ರಿ ಮಾಡ್ವು ಅದಾದ್ಮೇಲೆ ಅವ್ರ್ದು ಫೋಟೋ ಸೆಕ್ಷನ್ಿಗೆ ಹೋದ್ವಿ ಫೋಟೋ ಎಲ್ಲ ಮುಚ್ಸ್ಕೊಂಡು ಆಮೇಲೆ ಊಟಕ್ಕೆ ಹದ್ವಿ ಊಟದಲ್ಲ ಅಂತೂ ಹೇಳದ್ ಬೇಡ ಬಾರದು ಅಂದ್ರೆ ಚೆನ್ನಾಗಿತ್ತು ಆಮೇಲೆ ಹಾ ಆಮೇಲೆ ಹೆಂಗಿತ್ತು ಅಂದ್ರೆ ಫುಲ್ಲು ನೈಟ್ ಎಲ್ಲ ಫುಲ್ಲು ಕೂಲ್ ವಾತಾವರಣ ಇತ್ತು ಆಹ ಎಲ್ಲಾ ಅಡ್ಜಸ್ಟ್ ಆಯಿತು ಏನ್ ತೊಂದ್ರ ಇರ್ಲಿಲ್ಲ ಎಲ್ಲಾ ಪ್ರತಿಯೊಂದು ನೋಡ್ಕೊಂಡ್ರು ಆಮೇಲೆ ಊಟ ಆದ್ಮೇಲೆ ಫ್ರೂಟ್ ಸಾಲಿಡ್ು ಆಮೇಲೆ ಐಸಿಕಿಂ ಈ ತರ ಎಲ್ಲ ಕೊಟ್ಟರು ಊಟದ ಪಾತ್ರ ಏನಿರ್ಲಿಲ್ಲ
ಹ
ಹಹ ಎಲ್ಲಾ ವೆಜ್ ವೆಜ್ ಐಟಮ್ಸ್ ಇತ್ತು ಚೆನ್ನಾಗಿತ್ತು ಊಟ ಎಲ್ಲಾ ಆಮೇಲೆ ಪ್ಯಾ ಅದು ಮಂಟಪ ಅಂತೂ ನೋಡಕ್ಕೆೆ ಒತಂರ ದೊಡ್ಡ್ದಲ್ಲಿ ದೊಡ್ಡದಾಗಿ ಡೆಕೋರೇೇಶನ್ ಎಲ್ಲ ಮಸ್ತಾಗಿ ಮಾಡಿತ್ತು ಚೆನ್ನಾಗಿತ್ತು ಒಥರ ಎಲ್ಲಾ ಎಕ್ಸ್ಪೀರಿಯನ್ಸ್ ಎಲ್ಲ
ಹೌದಾ ಫ್ಯಾನ್ ಈ ಕಾಲದಕ್ ಫ್ಯಾನ್ ಹಾಕ್ಲೇಬೇಕು
ಹ್ಮ್ ಏ ಅಲ್ಲಿತ್ತು ಇದು ಕುಲಾರಿ ಇತ್ತು ಒಂದು ದೊಡ್ಡು ದೊಡ್ಡದು ಕುಲರೆ ಇಟ್ಟಿದ್ರಲ್ಲೆಲ್ಲ
ಅಂದ್ರೆ ನನ್ಂತರ ಅಂದ್ರೆ ಬಿಸಿ್ಲು ಫುಲ್ ಸೆಕೆ ಈ ತರ ಎಲ್ಲಾ ಎಕ್ಸ್ಪೀರಿಯನ್ಸ್ ಆಗ್ಲಿಲ್ವಾ ನಿಮ್ಗೆ
ಇಲ್ಲ ಅಂದ್ರೆ ನಾನು ಈವ್ನಿಂಗ್ ಟೈಮ್ ಹೋಗಿತ್ತಲ್ಲಾ ಹಂಗಾಗಿ ಏನು ಬಿಸಿಲು ಏನ್ ಇರ್ಲಿಲ್ಲ ನಾವು ಅಲ್ಲಿಂದ ನೈಟ್ ಒಂದು್ ಟೆನ್ ಓ ಕ್ಲಾಕ್ ಅಂಗೆ ಬಿಟ್ವಿ ಇಲ್ಲಿ ಬರಷ್ಟತಿಗೆ ಆಲ್ರೆಡಿ ಲೇಟ್ ನೈಟ್ ಆಗಿಹೋಗಿತತ್ತು ಆಲ್ಮೋಸ್ಟ್ ಒಂದ್ ಟುವೆಲ್ ತರ್ಟಿ ಒನ್ ಓ ಕ್ಲಾಕ್ ಹಂಗ ಆಗತ್ತು
ಮತ್ತ ಇಲ್ಲಿಂದ ಹೆಂಗ್ ನಡ್ಕೊಂಡ್ ಹೋದ್ರ ಏನಾದ್ರು
ಇಲ್ಲ ಅಂದ್ರೆ ಬಸ್ ಬುಕ್ ಮಾಡಿದ್ರಲ್ಲ ಇಲ್ಲಿಂದ ಬಸ್ ಬುಕ್ ಮಾಡಿದ್ರು ಆಮೇಲೆ ಅದೇ ಬಸ್ ಅಲ್ಲಿ ನಮ್ಮನ್ನ ಇಲ್ಲಿ ಡ್ರಾಪ್ ಮಾಡಿದ್ರು ಜೋಇಲ್ಲ ಹಾ ಅವರು ಮೊದ್ಲೇ ನಾ ಹ ಟ್ವೆಂಟಿ ಫೈವ್ ಮೆಂಬರ್ಸ್ ಏನೋ ಹೋಗಿದ. ಈಗ ಅವ್ರು ಮುಂಚೆನೆ ಹೇಳಿದ್ರು ಆಲ್ರೆಡಿ ಅವ್ರು ಹೋಗಿಂದು ಮುಂಚೆ ಇನ್ವೈಟ್ ಮಾಡಿ ನಾವೇ ಬಸ್ ಬುಕ್ ಮಾಡ್ತೀವಿ ಬನ್ನಿ ಅಂತ.
ಹೌದಲ್ಲ ಅಂದ್ರೆ ಇವಬ್ ಒಬ್ಬೊಬ್ಳ ವೆಜ್ ಮಾಡ್ತ. ಮಾಡ್ತಾರೆ ಮದುವೆ ಆಗ. ಒಂದ್ ಸ್ವಲ್ಪ ದಿನ ಆದ್ಮೇಲೆ ನಾನ್ ವೆಜ್ ಮಾಡಕೆ ಇನ್ವೈಟ್.
ಹಾ ಮಾಡ್ತಾರೆ ಹಾ ಹಾ ಮಾಡಿದಿದ್ದಾರೆ ಆಲ್ಮೋಸ್ಟ್. ನಾ ಇನ್ನೊಂದ ಏನ್ ನಮ್ಮ್ ಮ ಮ್ಯಾಮಿಂದ ಒಂದ್ ಮದ್ವೆ ಆಗಿತ್ತು ಅವ್ರ ಮದ್ವೆಗ ಹೋಗಿದ್ವಿ ಅದಾದ್ಮೇಲೆ ಅವ್ರು ನಾನ್ ವೆಜ್ ಊಟಕ್ಕೆ ತರ್ಸಿದ್ರು ಅದಕ್ಕೂ ಹೋಗಿದ್ವಿ ನಾವು ನಾನ್ ವೆಜ್ ಊಟದಲ್ಲಿ ಒಂಥರ ವೆರೈಟೀಸ್ ಆಫ್ ಫುಡ್ಸ್ ಎಲ್ಲ ಮಾಡ್ತಾರೆ ಅಲ್ಗೂ. ಮಸ್ತ್ ಆಗಿರುತ್ತ ಅದು ಅದು ಯಾವ ಟೈಮಗ ಅಂದ್ರೆ ನಾವು ಮಧ್ಯ್ಯಾಹ್ ಟೈಮಲ್ಲಿ ಹೋಗಿದ್ವಿ ಅಂದ್ರೆ ಅಷ್ಟೊಂದ ಏನ್ ಬಿಸ್ಲಿ ಇರ್ಲಿಲ್ಲ. ಒಂಥರ ಆ ನೇಚರ್ ನೇಚರ್ ಇತ್ತು ಚೆನ್ನಾಗಿ ಒಂಥರಾ ಮಸ್ತ್ ಫೀಲಿಂಗ್ ಇತ್ತು ಅದು ಬೇರೆ. ಹ್ಮ್ ನಿಗೆ ಆತ್ತರ ಯಾವಾರು ಇದು ನೇಚರ್ ಫೀಲಿಂಗ್ ಆಯತ
ಅಪ್ಪಾ ನನಗೆ ಇನ್ನೊಂದ್ ಕಡೆ ಯಾ ಎಲ್ಲೋೋಗಿವವಿ ಅಂದ್ರೆ ಮದ್ವೆೆಗೆಲ್ಲ ಎಲ್ಲ ಬೇರೆ. ಏನಕ್ಕೂ ಸುಮ್ಮನೆ ಹೋಗಿದ್ವಿ ಫ್ರೆಂಡ್ಸ್ ಎಲ್ಲ ಏನೋ ಪ್ರಾಜೆಕ್ಟ್ ಮೇಲೆ ಅವಾಗ ಒಂದ ರಿ ಇತ್ತು ಈ ಬಿಸಿ್ಲಲ್ಲ ಫುಲ್ ಕೂಲ್ ಅಂದ್ರೆ ಕೂಲ್ ಪೀಸ್ ಆಗಿತ್ತು. ಅವ ಏರಿಯ ಯಾವ ಇತ್ತು ನಮಗೆ ಅಲ್ಲೇ ಇರ್ಬೇಕಕ್ ಬರ್ಲೇಬಾರ್ದು ಇನ್ನು ಮಧ್ಯಾಹ್ನ ಮಧ್ಯಾಹ್ನ ಇಲ್ಲೆಲ್ಲ ಬಿಸ್ಲಿರಂಗ ಅಲ್ಲಿ ಜಾಸ್ತಿ ಇರಲ್ಲ. ಸ್ವಲ್ಪ ಕೂಲ ಇರುತ್ತ. ನೇಚರ್ ಇನ್ನು ಯುನಿಕ್ ಅಂತೂ ಇ ತಣ್ಣ ಗಾಳಿ ಬೀಸುತ್ತೆ ಅಂದ್ರೆ ಈಗ ಚಳಿಗಾಲದ ಫುಲ್ ಗಾಳಿ ಬೀಸುತ್ತಲ್ಲ ಹಾಂಗ್ಗೆ. ಗಲ. ನಾರ್ಮಲ್ ಆಗಿ ತಣ್ಣು. ಗಾಳಿ ಬಿಸುತ್ತೆ ಸಕ್-
ಹ ಅ ವೆದರಿಗ್ ಹೋದಾಗ ನಮಗ್ ಅಡ್ಜಸ್ಟ್ ಅಲ್ಲಿ ಸಿಗೋ ವೈಪ್ಸೆ ಒಂಥರ ಫುಲ್ ಚೇಂಜ್ ಇರುತ್ತೆ ಯಾವತ್ತು ಸಿಕ್ಕಿಲ್ಲ ಇದೇ ಫಸ್ಟ್ ಟೈಮ್ ಸಿಕ್ತಿರೋದು ಅಂತ ಆತರನು ಒಂರ ಅನ್ಸುತ್ತೆ ನಮಗೇ.
ಮತ್ತ ಇಲ್ಲೇ ಇರ್ಬೇಕು ಹೋಗ್ಲೇ ಬಾರ್ದು ಅಂತ ಅನ್ಸ್ತ. ನಾವ್ ಅಲ್ಲೇ ಎಲ್ಲಾದ್ೂ ರೂಮ್ ಮಾಡ್ಬೇಕಾಗಿತ್ತು. ಅಂದ್ರೆ ಹೆಂಗ ಗೊಾ ಇವಾಗ ಸೀನ್ರಿ ತರ. ಕಾಣುತ್ತಲ್ಲಾ.
ಹಾ.
ರು ರೂಮ್ ಬುಕ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ನಮ್ದು. ನಾವ ಗೊತ್ತಿಲ್ಲ ಊರು. ಮುಂಚೆ ರೂ್ ಬುಕ್ ಮಾಡ್ಕೊಂಡ್ ಹ್ಬ್ದ ನಾವು. ಬೇರೆ ಪ್ಲೇಸಸ್ ಗಳಿಿಗೆ ಹೋದಾಗ ಏನಾಗುತ್ತೆ ಅಂದ್ರೆ ನಮಗೆ ಇಷ್ಟ. ಇಷ್ಟ ಆಗಿರುತ್ತೆ. ಪ್ಲೇಸು ಅಲ್ಲೇ ತಗೋಕ್ ಆಗಲ್ಲ ಅವವಾಗ. ಇದನ್ನು ಕ್ಯಾನ್ಸಲ್ ಮಾಡಕ್ಕಾಗಲ್ಲ ಹಂಗಗುತ್ತೆ.
ಹ ಈಗ ನಾವಿಗೆ ಫಸ್ಟ್ ಪ್ಲೇಸ್. ಸಿಗ ನಾವು ಬುಕ್ ಮಾಡಕ್ ಹೇಳ್ಬಾರ್ದ್ ಪ್ಲೇಸಸ್ ಸಿಗೋದ ಮೇಲೆ ಅಲ್ಲೇ. ನಿಯರ್ ಬೈ ಲೊಕೇಶನ್ ಅಲ್ಲಿ ನಮಗ್ ಚೆನ್ನಾಗ್ ಅನ್ಸದ್ ಯಾವ್ದ್ ಇರುತ್ತೆ ಏನು ಅಲ್ಲಿ ಬೇಕಿದರೆ ಇರೋ ಅಂತ ರೂಮ್ಸ್ ಒಳಗ ಅಲ್ಲೇ ಬೇಕಿದರೆ ತಾಣ್ಬಹುದು ಅವಾಗೇ ಚೆನ್ನಾಗಿ. ನಮಗ್ ಅಡ್ಜಸ್ಟ್ ಆಗ್ಬಿಡುತ್ತೆ ಅಲ್ಲೇ ಅಕ್ಕಪಕ್ಕ ಎಲ್ಲಾ ಏ ಇಲ್ಲಿಂದ ಬುಕ್ ಮಾಡ್ಕೊಂಡು ಹೋದ್ರೆ ದೂರ್ ದೂರ ಇರುತ್ತೇವೆ ಜಾಗಗಳು ಹೋಗಕ ಸ್ವಲ್ಪ ಕಷ್ಟ ಬರ ಕಷ್ಟ ಬಸ್ ಫೆಸಿಲಿಟಿ ಇರಲ್ಲ ಏನ್ ಇರಲ್ಲ ಹಂಗ ಆಬಿಡ್ತೇ ಇಲ್ಲ.
ಅದು ಕರೆಕ್ಟೆ ಹಂಗಗೆನ ಆಗುತ್ತೆ ಅದ ಎಲ್ಲ ನೋಡ್. ಕುಕೊಂಡ್ ಮಾಡ್ೊಂಡ ಹೋಗಿ. ೇಕು ಕ್ಲೀನ್ ಆಗ ಅಂದ್ರೆ ಇವಾಗ. ಏನ್ ಭಯ ಅಂದ್ರ ಗೊಿರೋದ ಪ್ಲೇಸ್ಿಗೆ ಹೋಗ್ತತಿವಲ್ಲಾ ಸುಮ್ಮನೆ ಅಲ್ಲಿೋದಾಗ ಯಾವ್ದಾದ್ೂ ರೂಮ್ ಏನು. ಸಿಗ್ಲಿಲ್ಲ ಅಂದ್ರೆ ಎಲ್ಲಿ ಇರ್ಬೇಕಾಗುತ್ತೆ. ಇವಾಗ ಗೊತ್ತಿರತ್ತಾಗ ಆದ್ರೆ ಬಿಡು ಹೆಂಗೋ ಒಂದ್ ಅವ್ರ ಮನೆ ಇರುತ್ತೆ. ಮನೆ ಇರುತ್ತೆ ಮ್ಯಾನೇಜ್ ಮಾಡ್ಬೋದು. ಅಂತ ಅನ್ಸ್ಬಿಡುತ್ತೆ. ಇವಾಗ ಬೇರೆ ಊರಿಗೆಗ್ ಹೋಗ್ತಿದ್ರೆ ಸ್ವಲ್ಪ ಮುನ್ನೆಚ್ಚರಿಕೆೆಯಿಂದ ಇರ್ಬೇಕಲ್ವಾ.
ಹಾ ಅಂದ್ರೆ ಮುಂಚೆಾನನೆ. ನಾವೆಲ್ಲ ಅದ್ರ ಬಗ್ಗೆ ಡಿಸ್ಕಶನ್ ಮಾಡ್ಕೊಂಡು ಪ್ರಿಕಾಷನ್ಸ್ ಎಲ್ಲ ತಂಡು ಹೋಗ್ಬೇಕು ಅದು ಬೆಸ್ಟ್.
ಹ್ಮ ಫಸ್ಟ್ ಏನ್ ಗೊತ್ತಾ ನಾವೇ ರಫ್ ಸ್ಕೆಚ್ ಆಗಿ ಒಂಥರ ಸ್ಕೆಚ್ ಮಾಡ್ಕೊಂಡ್ ಹೋಗ್ ಹೋಗಬೇಕ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಹಂಗಾದ್ರೆ ಚೆನ್ನಾಗಿರುತ್ತೆ.
ಇಲ್ಲಾ ಅಂದ್ರೆ ಹೆಂಗಾಗುತ್ತೆ ಅಂದ್ರೆ ಆ ಪ್ಲೇಸಸ್ ಸಿಗೋಂದ್ಮೇಲೆ. ಅಲ್ಲಿ ಹೆಂಗಂದ್ರಹ ನಾವು ಹೆಂಗ್ ಅನ್ಕೊಂಡಿರ್ತೀವಿ ಅಂದ್ರೆ ನನ್ ರಿಯಲ್ ಇನ್ಸಿಡೆಂಟ್ ಆಗಿರೋ ಪ್ರಕಾರ, ಈಗ ಇವತ್ತ ಹೋಗ್ಬಿಟ್ಟು ಇವತ್ತೇ ಬರೋ ಅನ್ಕೊಂಡಿರ್ತೀವಿ ಆದ್ರೆ ಇವತ್ತು ಹೋಗ ಆ ನೇಚರ್ಗೆ ಸೆಟ್ ಅಂದ ಮೇಲೆ ಫ್ರೆಂಡ್ಸ್ ಹೆಂಗ ಹೇಳ್ತಾರೆ ಅಂದ್ರೆ ಈಗ ಇನ್ನೊಂದು ಸ್ವಲ್ಪ ದೂರದಲ್ಲಿ. ಮತ್ತೆ ಅದೊಂದ್ ಪ್ಲೇಸಿಗೆ ವಿಸಿಟ್ ಮಾಡ್ ಬರೋಣ ಏನಾಗಗಲ್ಲ ಒಂದ್ಿವ್ಸ ಇದ್ ಬರಾನ ಇಲ್ಲಾಂದ್ರೆ ಮತ್ತ ಯಾರ ಇಷ್ಟು ದೂರ ಬರ್ತಾರೆ ಈ ತರ ಹೇಳ್ತಾರೆ ಹಂಗಾಗಿ ಮುಂಚೆನೆ ನಾವ್ ಎಲ್ಲಾ ಫುಲ್ ಪ್ಲಾನ್ ಮಾಡ್ಕೊಂಡ್ ಹೋಗೋದೇ ಬೆಸ್ಟ್. ನನ್ ಪ್ರಕಾರ ಹಾ.
ಹ್ಮ್ ಮತ್ತೆ ಸರಿ.
ಸರಿತಾ ಓಕೆ ಬೈ.
ಹಾ.